ಹಲೋ ಏನ ತಿಂಡಿ ತೇನೆ ಹೇಕಿದ್ದ ನ ಊರಾಗಿ ತಿಂಡಿ ಮುರ್ಸ್ಕೊಂಡು
ಇಲ್ಲ ಬತೀನ್ ಏ ಇಲ್ಲ ಇಲ್ಲ ಇಲ್ಲ ತಿಲು ಕೊಡದ ಒಳಾಕ್ಷ್ಟ
ಹ್ಮ
ಆಾ
ಹ
ಡ ರಂಟ ರ ಗಂಟೆ ಹ ಹಲೋ
ಹಾ
ಮಧ್ಯಾಹ್ನ ಹೌದಣ
ತ ಪಾರ್ಟಿಟಿ ಕೊತಬ
ಕೊಲ್ಲಮ್ಗೆೇಗ
ಕಡ ಮರ
ಶರ್
ಹ ಬ್ಯರ ಹಲೋ ಹಲೋ
ಯಾವೇ ಸೊಳ ಎಲ್ಲಿದೆ
ಮಕ್ಳಿಗೆಂತ ಅರಾದರು ಬಂದು ನಿಂತು ಮುುತ್ತಂಕ ಭತ್ತ ತೋರ್ಸತಾರೆ ನಿನ್ಗ ಏನ ಅಲ್ಲಾರ ಮಕ್ಳ ಪಟ್ಟಿ ಕೊೂಡಲ್ಲ ನನು ಮಕ್ಳಲ್ಲ ಅಂತ ಎಲ್ಲ ಮುಂದ ಬಂದು ಅದು್ ಮಾಡ್ ಇದು ಮಾಡ್ ಮಾಡ್ತಾರೆ ನಿಮಗನ ಆಲರಾಗೈತಿ ಖುಷಿಪಟ್ಟು ಪಾಟಿ ಕೊಡ್ ಸ್ವಲ್ಪ
ಪ್ರಸಲ
ಆ
ಕೊಡ್ಸ ಮಂದೆ.
ಯಾವಾಗ ಬರ್ತಯೋ
ಹ
ಕೊಡ್ತಾರ ಹ
ಎಲ್ಲಿದೆ
ಇಲ್ಲ ನಮ್ಮನಾಗ
ಇವು
ಆಾ
ಎಷ್ಟು ಬಂದವು
ಆನೂರ ಎಂಬತ್ತು
ಬ ಸಳಕೆರೆ
ಕ್ರಿಕೆಟ್
ಬಂದ ಆದ್ರೆ ಒ ಅದಕ್ಕೆ ಕೇನೆ.
ಹೋ ನಿಮಮ್ಮ ಒಂದು ಐದು ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಹೊರ್ದನ ನೋಡ.
ಒಂದ್ಸರಿ ಐನೂರ ಐವತ್ತ ಎಂಟ ರೂಪಿ ಒಂದ್ಸರಿ ನನೂರ ಎಪ್ಪತ್ತೆಂಟ ರೂಪಾಯಿ ಒಂದು ಹಾಕರಿ.
ಹ್ಮ್ ಹನ್ನೆನೂರ ಐವತ್ತು ಒಮ್ಮೆ ಒಮ್ಮೆ ಎಷ್ಟು ವರ್ಷ ಬಂದವಾಗ.
ಹೌಚ್ಚ ದಿನ.
ಹಲೋ
ಹಲೋ
ಹಾ
ಹಾ ಹೇಳ ಹೇಳ ಹೇಳ ಅರಮ ಅಣ್ಣ
ಹಾ ಆರಾಮಪ್ಪ ನೀನು
ಅವಾಗ ಪಲ್ ಹೆಣಮಗ್ ಆರಾಮದರಲ.
ಏಲ್ಲ ಆರಾಮ್.
ಮತ್ತೆ ಎನ್ಗೈತ್ಪ ಮತ್ತೆ ಸಂಸರ.
ಹಾ
ಆರ ಹ
ಮರಾಮ್ ಜೋರ್ ಇರ್ಬೇಕಲ್ಲ ಮರಾಮ
ಹ್ಮ ತಿಂಡಿ ಬಟ್ಟೆೆಗೆ ತುರ್ಸ ದೂರಕ್ಕೆ.
ಓ ಹೊ ಡೂರಕ ಲೆ ಲೆ ಲೆ.
ಹ್ಮ ಬಸ್
ಕಿದಲ್ಲಾ
ಹಾ
ಹ
ಹ್ಮ
ಯಾಕ ಡೋರ ಕ ಡೋರ ಕಂದಿಲ್ಲಪ್ಪ ಅಂದೆ.
ನೋಡ
ಎ ಡೋರ ಕ ಡೋರ್ ಡೋರ್
ಹೌದ
ದೂರ್ ಹಾಕಂತಿಂದಲ ಯರಗೇನೇ ಬಂದೆ. ಸೆವೆನ್ ಟೂ ಫೈವ್ ನೈನ್ ಜೀರೋ ಟೂ ಸಿಕ್ಸ್, ತ್ರೀ ಫೋರ್ ಏಟ್ ಟೂ ಜೀರೋ ಟೂ ಶ ಪ ಜೀರೋ ಟು ಸಿಕ್ಸ್, ತ್ರೀ ಫೋರ್ ಏಟ್, ಫೋರ್ ಏಟ್, ಮತ್ತೆ ಎನಣ್ಣಸಮಾಚಾರ.
ಹ್ಮ ಅರಾಮ ಆಗ ಕೊ
ಮತ್ತೆ ಅಂತಾರ ನಿಮ್ಮ ಊರು.
ಸಲ್ಲಂ ಗಗೆಗೆ
ಯಾಕೋ ಏನಾಯ್ತು ಅಂತಪರಿ, ಹಾ, ಹಲೋ,, ಮತ್ತೆ ಸಮಾಚಾರ ಏನ್ ಅಂತಾರ ಏನ್ಏನಾಯ್ತು. ಹಾ ಕೇಳ್ತ ಮಾಾತ್ ಬಾ ಇಲ್ಲಿ ಬಲ್ಲಿ ಏನ ಸಮಾಚಾರ ಪ ಅತ್ತನಪ್ಪಾಂದೆ.
ಇ ಒಂದ ಕೇಳ ಬೀರಳ.
ಹಾ,
ತ್ತದಲ್ಲ ನೀವು
ನಾವಾ ಹ ನೀರಾಣಿಗೆ ಬಂದೀವಿ. ಹಾ,
ಹ ನಾಡಗ ಗಂಡ ಹುರ ಹಣಮೇಶ್ ಬಂದನಲ್ಲ.
ಹಾ, ತುಂಬಾ ಹೊ ಗಂಬಿ ಹೊಳ ಕೊಂಚ ಇಗೆ
ಹಾ,
ಅವಲ ಮನ್ ಮಜ ಮಾಡಲಿಗೆ ಹ ಭಾವ ಯಂಂತ ಹೇಳ ಅವಂತ ನ ನ ಹತಿು ಯಾಕಂದ್ರೆ ಹ ನೀ ಮ್ಮ ಬಸಪ್ಪ ಸೆರಿ ಹಡ್ತನಿ ಮ್ಯಾಂತ ಹ ನಾ ದಾಷ್ಟ ಹಳ್ಿನ ಪಿ ಬ ಆಾಕತ್ರ ನಿಂದ
ನ
ಬಿರಪ್ಪ, ನಮ್ ನನಡ್ ಬಂದ ಜಾಸ್ತಿವಲ್ಪ ಇಲ್ಲ. ಆ ಹಲೋ,
ಹಾ ಜಾಸ್ತಿ ಆದದ ಸೇರಾತನಪ್ಪ ಅಂದ್ರೆನ ಅ
ನಕ್ಷತ್ರರ
ಹಾ,
ಟಾ
ಹೆಂಗಾ,
ಚಕೇಟಿ ಆನಂದ್ಯ
ಇಷಾರಿ ಕೆಳಗಿಳಿತೇನಂದ.,
ಎಲ್ಲ ಪರಿಶೋದಕತನೆನಂದೆ.
ಹಾ, ಏನಂತಿ
ಕಟ್ಟಿಸಿಡಕತ್ಯರೆನಂದ.
ಹೌದ್ ನೋಡೋಪೊ,,
ಯ್ದಲ್ಲ
ನಾ ಈಗ ಹೊಂಟಿವ ನ ಹಬ್ಬಿಲ್ಲ ನಮ ಆಲಿ
ಹ
ಕ್ಯಾಂಚ್, ಕ್ಯಾಂಚ್
ಆಾಕಂದಸ ಗುಂಡಿಲ್ ಹಾಕೊಡು
ಹ ಮೆ ಅದು ಬ ಬೋಣ
ಹ ಎಲ್ಲಾ ಹೆಚ್ಚು ಅವರು ಬರಂಗಂತ ಬಟ್ಟೆ ಆಕಲ್ ಅವರು
ಹ ಹೌದುೌದದದ
ಹ ಉಕ್ ಬರ್ತಪ್ಪ ಸ್ವಲ್ಾಕ ಆ ಹಓ ಹ್ಮ
ಹ್ಮ ಹ್ಮ್ ಈಗ ಹನ್ ಹೋದಕ್ಕೆ ಬಿಟರು ಯಾಕ ಬಿಡ್ತಾರ
ಆಾ
ಹಾ ದ ಕನಗ ಓದ ಕತ್ರ ಬರಂಗಪ್ಪ ಅಂದಾ,, ಹ ಮಲ್ಲ ನೀ ಮಲ್ಲ ನೀ ಮಲ್ಲ ಲ
ಇ
ಗರೆರಿೋರೆ ಸ ಮೇರೆ ಬರ್ಸೋ ಕಯ ಚಕ್ಕ ಗಯ ತೀರೆ ದಹ
ಹ
ಿಯೇಟರ್ಲ್ಲ ಆಟ ಒಂದು ್ರೆ ಒಬ್ಬಡ ಹೆಂಗ ಒಬ್ಬಡ ಅಂತುದ ಸ್ವಪೇ ಇದಬಡ ಅಲ್ಲೆ ಬಂತಾವ ಹ
ಹ
ಯಾರ ಹ ಹಲೋ
ಗತ್ತನ ಎಲ್ಲ ಬಣ ಕಲ ಬಣ ಯಾರ್ಲಿ ಏನ್ರ್ತನ ಗೊತ್ತತಿಿಲ್ಲ ಇ ಅಷ್ಟಕ ಅಷ್ಟಕ
ಅಸಿಕೆ ಯ ಯಾರಾರಣ
ಬಪ್ಪಂತ
ಹ
ಅಡ್ಡಿತಿ ಜೊತೆಕ ಜೊತೆಕ ಅಂಂತರರ
ನಿ ಮನೆ ನಿ ಮನೆ ಎದಗಡೆ ಎಲ್ಲ
ಹ್ಮ ಹ ನನ್ನ ಎಾರನ್ಡ್ದ ಗೊತ್ತನ
ಕಪಾ ಬತ್ತಲ್ಲತ್ತಲ್ಲ ಮಂದ ಸರಿ ತಗಂದ ಎ ನ ಲೋ ಯಾರಿಗೆ ಆಾ
ಗ್ಣಲ್ಲ
ೈತೆ ಹ ಹಾ ಹ ರ ತ ಬಂದ
ಧ ಹಲೋ ಸಹಿತ್ಯ ಬರ್ಧನ ಹೆಂಗ್ ಬರ್ಧನ ಗೊತ್ತಾನ ಏನ್ ಹೇಳ್ತಾ ನಾನು ನೀನು ಕುಂತಾಗೆ ಅಲೆ ದೂರ್ ಕಟ್ಟಿ ಮುಂದ ಬಾರಿ ಬರ್ತ ಹ್ತಗ
ಹಾ
ಎಂಟನೇ ತಿಂಗಳ ಮೂರನೇ ತಕ ಬಿುಡ್ಗರೆತ್ ಅಂದ್ರ ಅದಪ ಜೀದ್ರ ನೀರು ತಣ್ಣಗಿರುತ್ತವಾ ಬಾರಿ ಆದ್ರೂ ಮನುಷ್ಯ ವಿಚಿತ್ರ ಪಟಾಯ್ಸಿನಿ ಗೊತ್ತೇನಪ್ಪಾ ಹಿಡ್ದಿರ್ತನೆ ಯಾವ ಮೂಲೆಗೆ ಹೋದರು ಹಿಡಿದಿರ್ತಾನೆ
ಹ್ಮ್
ಹಾ
ಗೊತ್ತ ಗೊತ್ತಾಗಳ
ಅಡ ಬಸಿಗ
ಆ
ಬಂದಿ ಬಾಳ ಡೇಂಜರಸ್ ಕಾಣತ್ಂದ ಈಗ
ಕಂತಂತ ಬಜರಟ ುದು್ರ ಹಾರ ಪಲಕಲ್ಲ
ಹ್ಮ
ಬಸ್ ಅಧಗಾರ ಸಾಮನ್ ಮಗಣ ನೀ ಮಸ್ ತು ಲ
ಹ್ಮ್ ನಡಿ ಹೋಗೋಣ
ಬ್ಯಾಡ ಹೋಗಲೇ
ಹೌದೌದು ಹ ತ ಹೆಂಗ ಹ ಹೆಂಗ ಮಾಡದ್ರ
ಲೂ ಒಂದಂಟೋ ಹಲೋ ಇವತ್ತ ಇವತ್ತರಂಬ ಮಾಡ ಮತ್ ಏನಂತ ನಿಲಂದ್ರ ನಿಲಣ
ನ ನೀ ಚಿನ್ನ ಬಂತ ಬಂದು ಕೊಡಂಗ ಬಿಡಂಗ ಹ
ಇಂಗಾ ಆದ್ರಂತೆ ನೋಡು
ಹ್ಮ
ಅ ತಿರುಗಾಡಿ ಫಸ್ಟ್ ನಾನು